ಹಲೋ.
ಯಾರ್ರೀ.
ಕೆ ಬಾರ.
ಹಾ ನಾವು ಕ್ಯಾಬಾರ ನೀವ ಯಾರ.
ನಾವು ಇ ಕಳೂರ್ಲ ಇದ ಯಕ್ಷಿಂತ ಕಿಲೋಡ ದಚ್ಚಿರದ.
ಹಾ ಹಾ ಹಾ.
ಅದೇ ಕಂಬ ಬಿದ್ದಿದ್ದವ್ರೆ ಮನ್ನೆ.
ಹ ಎಕ್ಸ ಎಂತಾಗ.
ಹಾ ಹೌದ್ರೀ.
ಡುಗನ್ ಕಳ ಶಿನಲ್ಲ ಆಯಕಲ್ಲ ನಲ್ಲ. ಬಂದಿಲ್ಲ. ಹಲೋ. ಹಲೋ.
ಅೀ ಏನು ಹೊಡೆ ಆಡ್ಸಾಯ್ತು ಏನು. ಹ ಹಲೋ.
ಕೆಕ್ ಎಲ್ಲಿರರಿ ಎಲ್ಲಿದ್ರಿ ಕಟ್ ಕಟ್ ಕೇಳ್ಸಕ್ತ್ತಲ್ರಿ.
ಯ್ಧರ ಕಂಬ.
ಹಾ ಹಾ.
ಅದೇ ಮೈತ್ ಅವತ್ ಫೋನ್ ಹಚ್ಚಿದ್ರೆ ನಾ್ ಮೂಡೂರ್ ಫೋನ್ ಹಚ್ಚರ ಅಂತ ನೀವ್ ಬಂದಿಿಲ್ಲ ಹೆಂಗ ಮಾಡಿದ್ರ ಹೆಂಗ್ರೀ ಇ. ಹದನಾಲ್ಕು ಅವರ್ದಾಗ ಆಗ್ಬೇಕಂತ ಗೊತ್ತಲ್ರೀ.
ಇಲ್ಲ ರೀ ಅವತ್ತೆ ನಾವು ನೀವು ಫೋನ್ ಮಾಡಿದ್ದೇನೆ ಹುಡುಗರನ್ ಕಳ್ಸನ್ೀ ನಿಮ್ಗ್ ಗೊ. ಲ್ರರಿ ಬಗ್ಲಾ ಊರ್ನಾಗ ಅಲ್ಲೆಲ್ಲಾ ಬಿದ್ದಾಗನು ಕಳ್ಸಿನಿ ಆಾಕಿಲ್ರರಿ.
ಹಾಕಿದ್ರೆ ಮತ್ತೆ ನಮ್ಮೂರು ಬಂದೆಲ್ಲ ಯ್ದ ಎರಡು ದಿವ್ಸ ಆಯತ ಬಂದೆಲ್ಲನ.
ಇಲ್ಲ ಅವತ್ತ ನೀವು ಫೋನ್ ಮಾಡಿದ ನನ್ ಹುಡುಗರ್ನ ಕಳ್ಸಿದ್ದ ಬಂದಾರ ಅಂತ ಅನ್ಕೊಂಡಿದ್ದ ನ ಮತ್ತೆ. ಫೋನ್ ಮಾಡಿಲ್ಲಲ್ಲಾ ಅದಕ್ಕೆ ಆಯಕ್ ಬಂದಾರ ಅಂತ ಅನ್ಕೊಂಡೆನ.
ಆ ಇಲ್ಲರ ಆಯಕಲ್ ನೋಡ್ರಿ ಹಂಗ ಮಾಡಿದ ನಂಗ.
ಅದು ಮತ್ತೆ ಎಲ್ಲಿ ಮತ್ತೆ ನೀವು ಫೋನ್ ಹಚ್ಚಿಲ್ಲಲ್ಲ ಫೋನ್ ಹಚ್ಚಿ. ಿದ್ರೆ ಗೊತ್ತಾಗದ ನಮ್ಗ ಒಂದ್ಸಲ ಫೋನ್ ಹಚ್ಚಿದ್ರಿ.
ವರ್ತ ರ ನಿನ್ನೆ ಬುಟ್. ಕೊಟ್ಟರು ಏನು ಬಂದಿಲ್ಲ ಅಲ್ಲೀ ಇವತ್ತುನು ಬಂದಿಲ್ಲ ಇನ್ನಾದ್ರ ಅದಕ್ಕೆ ಫೋನ್ ಹಚ್ಚಿರ ಒಂದು ಸರ್ತಿ ಹಚ್ಚಿಗೆ ಬಿಡೋ ಕಡೆ ಅಂತ. ಹ್ಮ.
ಹ್ಮ್ ಹ್ಮ್ ಆಯ್ತಾಯ್ತ ಅವ್ರ ಹಂಗಂದ್ರ ಎಲ್ಲಿ ಯಕ್ಷಿಂತಗಂದ್ರ ಅಲ್ರ.
ಹಾ ಯಕ್ಷಿಂತಗ್ರೀ.
ಯಕ್ಷ್ಣಿತಗ ಅಂದ್ರ ಆಯ್ತ್ ತೋರ ನ ಕಳಸ್ತನ ಹುಡುಗರು ಇದ್ರೆ ನಾನೇ ಬರ್ತನಿ ತೋಗರ ಹುಡುಗಗ್ರು ಹೇಳ. ಅವತ್ತು ಹೋಗ್ಯಾರ ಅಂತ ಮಾಡಿದ್ದೆ.
ಹ ಮಾಡಿದ್ರ ಅಂಗ್ರದ ಅರ್ಜಿ ಕೊಡ್ಬೇಕ ಆತನೋಡ್ರಿ ನಾವು.
ಎಲ್ಲ ರೀ ಹಿಂಗ್ ಮಾಡಿದ್ರ ಹೆಂಗ ಅಂದ್ರ ಮತ್ ನಾವವು ಅವತ್ತೇ ಹಚ್ಚಿದೇವ್ರೀ ಮತ್. ಮತ್ತ ನೀವು ಬಂದರ ಅಂತ ಅನ್ಕೊಂಡ್ ನಾವ್ ಸುಮ್ಮ್ನೆ ಅದೇ ಮತ್ತೆ ಬಂದ ಅಂತಂದು ಹೇಳಕತ್ರಿ.
ಅದೇ ಬಂದಲ್ರಿ ಮತ್ತೆ ಬಂದ್ರ ನಾ ಬೇಕಂತಿಸ್ತೇನಾ.
ಅದೇ ಅದ ಬೇಕಂತ ಯಾರ ಹಚ್ಚಲ್ರಿ ನಾವು ಮಾಡೀವ ಮಾಡಿವ ಅಂತ ಅನ್ಕಾಣಸ್. ಸುಮ್ಮ್ನೆಗ್ಬ ಬಿಟ್ಟೆ ನಾನ್ ಬೇರೆ ಆ ಕಡೆ ಬಂದಿರ್ಲಿಲ್ಲ ಬೇರೆ ಕಡೆಗ್ ಹೋಗಿದ್ದೆ. ಅದ್ರ ಸಲಾಗಿ ಹುಡುಗರ. ರು ಹುಡುಗರನ್ನ ಕಳ್ಸಿದ್ದವು ಎಲ್ಲ ಮತ್ತೆ ಹೋದ. ಅಂತಂದ ಎಲ್ಲ ತಗೊಂಡು ಹೋಗಿದ್ರ ಏನ್ ಮಾಡಿ
ಏ ಬೇರೆ ಕಡೆಗೆನ್ ಹೋಗ್ಯರ ಅನ್ರಾ ನಮ್ಮೈಲಿ ಅಂದ್ರ. ಬಂದಿಲ್ಲೋಡ್ ಬಂದ್ರೆ ಸುಮ್ ಸುಮನೆ ನಿಮ್ಗೆ ಹೆಂಗ ಸ್ನಾನ. ನಮ್ಮ ಕಡೆಗ್ ಬಂದಿಲ್ರೀ ಬಂದ್ರ ಯಾಕ ಹಚ್ಚಕ ಅಲ್ಲ ಬಾಳ್ ಎರಡ್ ದಿವ್ ಆಯತ್ರಿ ಬಿದ್ದ್ಗೇಶ ಇಂದ. ಕುಕ್ಕರೆಲ್ಲೂಡುಡರು ಪಡವರು ತಿರುಗಾಡ್ತವ ಏನಾಯ್ತು ಏನು ಬಿಡ್ತಗ ಬುಕ್ನ ಒಂದು ಹೇಳೇಳೆ.
ಅದ
ಅಳಿಕೋರ್ರ ಬಂದಗ ಸ್ವಲ್ಪ ಅದೊಂದು ಜಷ್ಟಟ್ ಅದು ಮಾಡ್ರೆ ನಮ್ಗೆ.
ಕೇಳ್ತನ್ ತೋರ ಅದೇ ನಾ ಎಲ್ಲ ಮಾತಡ್ತನ್ ತೋರ ಹುಡ್ಗರ್ ಬಳಿ ಇಲ್ಲಾಂದ್ರ ನಾನು ಒಂದ್ ಎರಡು ಹುಡ್ಗರ್. ನಾನು ಬರ್ತನಿ.
ನೀವೇ ಬರ್ರಿ ಅವ್ರು ಬೇರೆ ಕಡೆಗ್ ಹೋತಾರನೆ ಬರ್ತನ ಅಂತ ಹೇಳಿ ಅದಕ್ಕೆ ನಾವವು ಬಾಳ ತಿಪ್ಪಳಯ ಕರೆಂಟ್. ಎರಡು ಮೂರು ದಿವಸ ಆಯತಿು ಹೊತಾಟ ಆ ಹೊತಾಟಲ್ ನಮಗ.
ಹ ಹ್ಮ ಆಯ್ತ್ ಹಂಗಂದ್ರೆ ಸರಿ ತಗೋರಿ ನನ್ ಏನ್ ಮಾಡ್ತನಿ ಅಂದ್ರ ಇವತ್ತು. ಇವತ್ ಬರ್ತ್ನಿ ಮಧ್ಯಾಹ್ನರ್ಷಿಗೆ ಬರ್ತ್ನಿ ಇವಾಗ ಸ್ವಲ್ಪ ಬೇರೆ ಕಡೆಗೆ ಇದೀವಿ ಕೆಲ್ಸ ಮಾಡ್ಕೋತಿವಿ ಇಲ್ಲಿ. ಇವತ್ ಇವತ್ತು ಏಸನ ಎಟತನ ಆಗ್ಲಿ ಇವತ್ತು ಹಾಕ್ಬಿಡ್ತೀನಿ ತೊಗೋರಿ. ಸಂಜೆಟ ಸಂಜೆತ್ತಗೆ ಆಯಕ್ ಕೊಡ್ತ ನೀವ ರಾತ್ರಿ ಕರೆಂಟ್ ಬರ್ತಾವ.
ಹೌದ್ರ ಅದಕ್ಕ ಅಂದ್ರೆ ಮತ್ತಿಂದ ನಮ್ ಬಾಳ ತಿಪ್ಲ ಇದ ಬರ್ತಲ್ರಿ ಕರೆಂಟ್ ಇರ್ಲ್ಕ್ ಹೆಂಗತ್ಂತ.
ಅದೇ ಅದೇ ಕತ್ಲ ಆತದ ಕರೆಂಟ್ ಇಲ್ಲ ಅಂದ್ರೆ ಓಡಾಡಕಲ್ಲ ಅದೇ ಆಗಲ್ಲ ಹುಡುಗರ. ಸನ್ನೂರ್ಲಿ.
ಹ್ಮ್ ಅದಕ್ಕೆ.
ಇಲ್ಲ ಇಲ್ಲ ತೋರ ಆಯ್ತ್ ನಾನು ಏನ. ಹೂ ಬಂದಾರಂತ. ಮಾಡಿ ನಾನ್ ಹಾಕಿದ್ರಿ ಇಷ್ಟ್ ದಿನ ನಿಮ್ ಗೊತ್ತಲ್ರಿ ನನ್ ಕೆಲ್ಸಗಳುಳ ಹೆಂಗ್ಂತ ಒಂದಿಂದಾಗಿ ಮುಗಸಿ ಬಿಡ್ತನನೆ ಎಲ್ಲ. ಯಾವುದಿದ್ರೂನು.
ಮುಗಿಸಸ್ತರ ಮಯತ್ ಬಂದಿಲ್ ನೋಡ್ರ ಬಂದ್ರ ನಿಮಗ್ ಯಾಕಷ್ಟು ಬಂದ್ರ ಚಲೋ ಆತ್ ಅಂತ್ ನಾವು ಬರ್ಲಾರ. ಕಲಂದಚ್ಚಿದಂಗ ನಮಗೆ.
ಹ್ಮ್ ಅದೇ ನೀ ಮಾತಾಡದ ಇವ್ ರಮೇಶ್ರಲ್ಲ ನೀವು ಯಕ್ಷಂತ ಮಾತಾಡೋದು.
ಹೌದೌದ್ರಾ.
ಹ್ಮ್ ಅದೇ ರಮೇಶ್ ಅವ್ರ ನಿಮ್ಗೆ ಗೊತ್ತಲ್ರರಿ ನಿಮ್ದ ಅದು ಮತ್ತೆ ನಿಮ್ದ್ ಮನ ವರ್ಕ್ ಅದೆಲ್ಲಾ ಮತ್ತತ್ ಅಲ್ಲಿ ಯಾರ. ಹೇಳಿದ್ರೆ ಅಲ್ಲಿ ಒಂದು ಇನ್ನೊಂದ್ಸಲ ಅಂತ ಒಂದು ಮತ್ತೆ ಬಂದ್ ಮಾಡ್ಕೊಡ್ಲಿಲ್ಲ.
ಮಾಡಕೊಡ್ರಿ ಟೀ ಶ ಹೋದ್ರ ಜಲ್ದಿ ಹಾಕಿರಿ ಕಂಬ ಬಿದ್ದದ್ರಿ ಅ ಗಿಡ ಆದ್ರ. ಗಿಡತ್ತಲ್ರಿ ಕಂಬತ್ ಕ ಕೆೇಳಗ ಅ ಗಿಡದ ಜೊತೆಗೆ ಕಂಬ ಬಿದ್ದರ ಅದು.
ಹ ಹಾ ಗಿಡ ಬಿದ್ದ ಆದ ಅದ್ರ ಜೊತೆ ಕಾಂಬ ಬಿದ್ದದ ಆದ.
ಹ್ಮ್ ಇನ್ನು ಯಾರದ್ದಲ್ ರಂಗನ ಅಲ್ಲಿ ಯಾರ್ದಲ್ಲ ನ ಮಳೆ. ಬರ ಟೈಮ್ನ ಅಲ್ರಿ ಯಾರಿಲ್ಲ ಅಲ್ರಿ ಹೊರಗ.
ಹ್ಮ್ ಹ್ಮ್ ಹ್ಮ್.
ಯಾರ ಯಾರಿಗ ಏನ್ ಆಗಿಲ್ರಿನ ಇಲ್ಲಾಂದ್ರ ಬಾಳ.
ಅದಕ್ಕೆರಿ ನಿಮ್ಗ್ ಅವ ಮತ್ತೆ ನಾನು ಡ ಸಿ ಹಾಕತ್ತದಾಗ ಎಲ್ಲಾ ನೋಡ್ಕೊಂಡ್ ಗಿಡ ಕಡಸ್ರಿ ಅಂತ ನಾನನ್ ಅವತ್ತ ಹ ಹೇಳಿ ಬಂದೆ ನಿಮ.
ಹೇಳಿದ್ರ ಅಲ್ರರಿ ನೀವು ನಮ್ಗೆ ಅದು ಗಿಡ ದೊಡ್ಡದನ್ ಇದ್ರ ಹಂಗಾದ್ರೆ ಸಣ್ಣದ ಅಷ್ಟ್ ಸರಿಯಾಗಿತ್ತ ಇತ್ತಲ್ರ ಅದೇನ ನ ಅಷ್ಟ್ ದೊಡ್ಡದನ್ ಇದಲ್ರೀ ಅದಕ್ಕೆ ಹೂ ಅಲ್ಲೆಡ ಅಂತ ನಾನ್ ಕಟ್ಟ ಮಾಡ್ಸಬೇಕಕ್ಂತ ಮಾಡ ದೇವ್ರ
ಅಲ್ಲರೀ ನಮ್ಗ್ ಗೊತ್ತ ನಾನ್ ಹೇಳಿದ್ನಲ್ರಿೀ ಅವತ್ತ ಗಾಳಿ ಪಾಳಿ ಜೈಗ ಬಿಡ್ತ ಅಂದ್ರ ಗಿಡ ಬೂದ ಮತ್ತೆ ಕಂಬಕ್ ಅದದ ಆತ್ ನೋಡ್ರಿ ಅಂತಾನೇ ನಾನ್ ನಿಮ್ಗೆ ಹೇಳಿ ಬಂದೇನ ಹೇಳ್ರಿ ಅವತ್ ಈ ಲೈನ್ ತಗಿಸ್ತೀನಿ ಬೇಕಾದ್ರ ನೀವು ಕಟ್ ಮಾಡ್ಸ್ರಿ ಅಂತಾನೇ ಅಂದಿನಿ ನೀವು ಮತ್ ಅದು ಕೇರ್ಲೆಸ್ ಮಾಡಿದ್ರೆ ಅದನ್ನ
ಇಲ್ರರಿ ಇಲ್ಲ ರೀ ನಾವ ಯಕರ್ ಕೇರ್ಲೆಸ್ ಮಾಡಮ್ರೀ ನಾವವು ಇನ್ನೊಂದ ಎರಡ್ ದಿವಸದಾಗ ಎಲ್ಸಿ ತಗಂದರ್ ಅದಕತ್ತಕ್ಕೆ ಕಟ್ ಮಾಡಸಿ ಬಡ್ಡಿನ ಕಿತ್ತ ಬೇಕ ಮಾಡಿದವ್ರೀ ಅ ಅವತ್ತು ರಾಜಸ್ಥಾನ ಬಿದ್ದ್ಬಿಟ್ಟದ್ರೆ ನಾವು ಅಂದು ಅ ಅ ಮಾತಾಡರು ಮಳೆ ಬಂದ್ರೆ ರಾತ್ರಿನ ಬಿದ್ದುಬಿಟ್ಟದ್ರ ಅದೇ
ಹ್ಮ್ ಅದ್ರ ಅವೆಲ್ಲ ಲ್ಲ ಮತ್ತೆ ಗಿಡಗಳಗಳು ಎಲ್ಲಾ ಸನಿ ಇದ್ ಅಂದ್ರೆ ಹಂಗ ಅ ಮತ್ತೆ ತಟೊಂಡ್ಣವರ್ಗ್ ಹಂಗಗೆ ಆಗಲ್ರರಿ ಅದು ವೈರ್ ಮೇಲ ಗಿಡಗಳು ಬಿದ್ದಿದ್ದು ಕಡಿಸಿದ ಅಲ್ರರಿ ಮತ್ತೆ ಮನ ಹೇಳಿ
ಅ ಆದ್ರೆ ಅದ್ರಂಗ ಕಡಸ್ರ ನಾವು ಸಾಲ ಬೆ ಎಲ್ಲ ಬಿದ್ದು ಕಡಿಸೂರ್ ಇದ್ದು ಗುಡಿಬಲ್ಲಿ ಸಾಲ ಬೆಲುವ
ಹ್ಮ್ ಹ್ಮ್
ು ಅಷ್ಟೇ ಬಿಟ್ಟಿದ್ರೆ ಅದನ್ನೇ ಬದ ಬಿುಟ್ಟದ್ರ ವ ರೋಡಿಗೆ ಬಿದ್ದಿದಿತ್ ಕಂಬಸ್ ಅದ ಗಿಡಸಂತೆಗೆ
ಹ್ಮ್
ಆ ಗಿಡ ಕಡಿಸಿ ಹಂಗ ಹೋಳ ಮಾಡವ್ರಿ ಏನಲ್ ಕಂಬ ಕೂಡಿಸಿ ವೈರ್ ಹೇಳದ್ ಅಷ್ಟೇ ವೈರ್ ಎರದ್ರಿ ಹ್ಮ ಅರ್ಧದ್ರೆ ಅಕಡೆ ಸೈಡ್ಿಗೆ ಹಚ್ಚಿದ್ರ ನಡ್ವರ್ಕ್ ಕಾರಾರ್ ಲ್್ರ
ಹ್ಮ್ ಹ್ಮ್ ಸೈಡ್ಗ್ ಹುಚದಾನ ಮತ್ ಸಾಾವಕಲ್ತ್್ರೆ ಅದೇಂಗ ಕೆಳಾಗಿದ್ದು ಮತ್ ತೇಾರನ್ನು ಓಡಾಡಿ ಅದೇ ಇದು
ಹ್ಮ ಇಲ್ರ ಅವ ಸೈಡ್ ಹುಚ್ಚಾದ್ರೆ ಅಷ್ಟು ಅಲ್ಲಿ ಅದ್ರ ಬೇಲೆ ಬಿುಟ್ಟಿವವ್ರಿ ಏನ್ ಮಾಡಿಲ್ರ ಅವ್ರಿಗ
ಹ್ಮ್ ಆಯ್ತ ತೋ್ರಿ ಹಂಗಂದ್ರ ನಾನ ಇವತ್ತು ಎಷ್ಟೋತನ ಆಗ್್ಲಕ್ಕ ಬಂದ ಮಾಡಕ ಕೊಡ್ತನ್ ರೀ ಇಷ್ಟ್ ಹೇಳಕತ್ರಿ ಮತ್ತೆ ಎಡ್ ದಿನ ಆಯತು ಗತ್ತತ್ರಿ ನನ್ ನನ್ಗ್ ಗೊತ್ತಾ ಇಲ್ರಿ ಅದ್ ವಿಷಯ ನೀವು
ಅದೇ ಅವತ್ ಅವತ್ತ ಅವತ್ತ ಹಚ್ಚ ಅಲ್ರಿ ಮತ್ತ ನೀವು ಕಸ್ ಅಂತ ಹೇಳಿದ್ರಿ ಕಳಿಸಸ್ತಾರ ನಡಪ್ಪಾ ಅವ್ರರು ಕೆಲ್ಸ ಗೊತ್ತಿದ್ದೆ ಅ ಕಳಸ್ತಾರ ಜಲ್ದಿ ಅಂತ ನಾ್ ಬಿಟ್ಟ್ರೆ ಇನ್ನ ನೋಡ ದು ಏನಾದ್ ಬಂದಲ್ರಿ ನಿ ಇಿನ ಬಾರ್ತರ ಮಾಡಿದ್ದವರೆ ನಾವು ಬರಲ್ಲ ಚಿಿದರನ್ನ
ಇಲ್ಲ ರೇ ನಾ ಕಳ್ಸ ಅವತ್ತು ಕಳ್ಸಿನೇ ಅವರು ಹುಡ್ಗರು ಬಂದ್ರೆ ನ ಅದಕ್ಯಪ್ಪಾ ಹುಡುಗರ್ನೆೇ ಯಾವವು ಕಳ್ಸೋದಕ್ಕೆ ನಾನು ಹಿಂದ ಮುಂದೆ ನೋಡ್ತೀನಿ ಯಾವ್ ಕೆಲ್ಸ ಇದ್ರೆ ನಾನೇ ಬರೋಕ್ ಮಾಡ್ತನಿ ಆದ್ರ ಅಲ್ಲಿ ಹಡ್ಕಂಗ ನಿಂತಿದ್ದೇವ ಅಲ್ಲಿ ಒಂದ್ ಅದೇ ಬೇರೆ ಕಡೆಗೆ ಕೆಲ್ಸ ನಾ ಮಾಡಕತಿದ್ನಲ್ಲ ಅದ್ರ ಸಲಕ್ ಸುಮ್ನೆ ಆದ ನಾನು
ಹೌದು ನೀವ ಬಂದ್ ಇದ ಮಾಡ್ರೆ ಅವರು ಬಾರೆ ಕಡೆ ಹ ಹೋಗಿದ್ರ ಮನೆಗೆನ ನೀವ್ ಹೇಳಿದಾಗ
ಎಲ್ಲಿಗ್ ಹೋಗ್ಯಾರನಪ್ಪಾ ಅವರು ಅಡ್ರೆಸ್ ಕಳಸ್ತೇನ ಅಂತ ಹೇಳಿದ್ರು
ಮಳೆಗಾಲದಿಂದಾಗ್ರೀ ಬಾಳ ಇದ್ ಆತವಿ ಈಗ
ಮಳೆಗಾಲದಿಂದಾಗ ಒಂದ್ ಕಡೆಗ ಇರ್ತವನ್ರೀ ನಮ್ಗ ದಿನ ಆ ಕಡೆ ಈ ಕಡೆ ಅಂತ
ಅದೇ ಅನಕತವಲ್ರಿ ನಾವನ ಇಲ್ಲ ಅನಕತಿವನ್ ಅದ ಬಾ ಅದ್ರ ಸ್ವಲ್ಪ ಜಲ್ದಿನ ಎರಡ ದಸಾರ ಬುದ್ಧಿಗೇಶಿಂದ ಅದ
ಆಯ್ತ ಆಯ್ತ್ರಿ ಇಲ್ಲಿ ಸ್ವಲ್ಪ ಹೊತ್ತು ಒಂದ್ ಹನ್ನೆರಡ್ಗ ಒಂದ್ ಹತ್ ಇನ್ನೊಂದು ಹನ್ನೆರಡು ಗಂಟೆ ತನ ಹತ್ರ ಇಲ್ಲಿ
ಹಾ ರೀ.
ಆಯ್ತ ಮದ್ಯಾನುಕ್ ಬರ್ತನ್ರೀ ಮಧ್ಯಾಹನಕ್ ಬಂದು ಎಲ್ಲಾ ಮುಂಗುಸ್ಕೊಡ್ತೇನ್ರಿ ನಿಮ್ದ. ಹಂಗೆಲ್ಲ ಏನು ಮತ್ತೆ ನೀವು ಅದು ಇದು ಅಂತ. ಕಂಪ್ಲೇಂಟ್ ಗಿಪ್ಲೇಂಟ್ ಅಂತ ಮಾಡಿ ಮತ್ತೆ ಎಲ್ಲಿರೀ ನಮ್.
ಇಲ್ರ ನಾವ್ ಬರ್ಲಕಂದ್ರ ಅರ್ಜಿ ಕೊಡ್ತೇ ನೋಡ್ರಿ ಯಾಕ್ ಇಪ್ಪತ್ನಾಕ ಅವರ್ದಾಗ ಕಂಬ ಆಗಲಿ ಟಿ ಸಿ ಆಗ್ಲಿ ಜಲ್ದಿ ಮಾಡಬೇಕಂತ ರೂಲ್ಸ್ ಆದಲ್ ರೀ ನಿಮಗಂತ್ರು ಗೊತ್ತಲ್ಲ.
ಹಾ ರೀ ಗೊತ್ತದಾ ನಾ ಅಷ್ ಅಷ್ಟ ಈಜಿ ಯಾಗಿ ಯಾವ್ದ್ ಬಿಟ್ಟುಲ್ರಿ ನಂಬುದುನು ಇಕಡಿ ಎಲ್ಲಿ ಅದ ಇದು ಅಂತ ಕೆಲಸ ಇರ್ತಾವಲ್ಲ್ರಿ ಮತ್ತೆವು ಎಲ್ಲ ಕಡೆಗು ಓಡಾಡ್ಬೇಕು ಒಬ್ರ ಅಂದ್ರ ಎಷ್ಟ ಆತ್ ಹೇಳ್ರಿ.
ಹೌದ್ರ ಅದಿಕೆ ಅಂತ ನಾವ್ ಫೋನ್ ಹಚ್ಚ್ರ ಹಂಗಿತ್ತಂದ್ರ ನಿನ್ನೇನು ಕೊಡದರು ನಿನ್ನ ಒಂದಿಸ್ ಅದಿಕೆ ಇವತ್ ಮುಂಜಾಲೆ ಫೋನ್ ಹಚ್ಚೇನ್ ರೀ ನಿಮಗ.
ಅದೇ ರೀ ನಾವು ನಿನ್ನೇನೆೇ ಹಚ್ಚಿದ್ದ ಅಂದ್ರೆ ನಿನ್ನೆನೆೇ ಬರ್ತಿದಾರೀ ನಾನು ನೀವ್. ನಿನ್ನೆ ಅಚ್ಲಿಲ್ಲ.
ಹಂಗಾದ್ರ ನಿನ್ನೆ ಸಾಯಂಕಾಲ ತಾನ ಅಲ್ ಸಾಯಂಕಾಲ ತಾನ ನೋಡಿದ್ರ ಸಾಯಕಾಲ್. ಬರ್ಲಿಲ್ಲ ಈ ಯಾಕಚನ್ ನಡಿಯಪ ಅವರು ಏನ್ನ್ ಕೆಲ್ಸನ್ ನೈಟ್ ಡ್ಯೂಟಿ ಅಂತ ನಾನು ಅದಿಕೆ ಈಗ ಹಚ್ಚನ್ರಿ.
ಅಲ್ಲೇರಿ ನಮ್ಗ್ ಗೊತ್ತಾಗಿಲ್ಲ ಮತ್ ಹುಡುಗರು ಬಂದವಂತ ಹಕೊಂಡ್ ನನ್ ಮತ್ತೆ ನೀವು ಮಾಡಿರ್ತಾರ ಬಿಡ್ ಬಿಡು ಅಂತ ಅನ್ಕೊಂಡ್ ನಾನ್ ಸುಮ್ನೆ ಅದೇ ಮತ್ತೆ ನೀವ್ ಫೋನ್ ಹಚ್ಚಿಲ್ಲ ಏನಿಲ್ಲ ಮಡರೆ ಅನ್ಕೊಂಡ ನಾನ್ ಸುಮ್ಮನೆ ಅದೇ ನೋದಿದ್ರೆ. ಆದ್ರೆ ಇವಾಗ ಇವಾಗ ಫೋನ್ ಹಚ್ಚಿ ಹೇಳಕತ್ರಿ ಮಾಡಿಲ್ಲಾ ಏನಿಲ್ಲ ಎರಡ್ ಮೂರ್ ದಿನ ಆಯ್ತು ಅಂತ ಅಂದು.
ಅದೇ ರೀ ಮಾ ನಾವು ಹಚ್ಚಿದ ಹಚ್ತಿದಿಳ್ರಿ ನಾವು ಜ ಡೈರೆಕ್ಟ್ರ್ ಅರ್ಜಿ ಬಂದಿವ್ರಿ ಯಾಕಪ್ಪ ಹೊತ್ತಿದರ ಹಂಗ್ ಮಾಡಿದ್ರ ಯಂಗ ಚೊಲೋ ಕಾಣ್ಸಲ್. ಅವ್ರಗ ಫೋನ್ ಹಚ್ ಕೇಳಮೂ ಅವ್ರು ಕೆಲಸದ್ದು ಪಾಪ ಬಂದಿಲಾ ಅಂತಂದ್ರೆ ನೀ ಹುಡುಗುರ್ ಕಳ್ಸಿರು ಅಂದಿರು. ರಿ ಯಾವ ಹುಡುಗರು ಬಂದಲ್ರಿ ಬಂದ್ರ ನಾವ್ ಮಡುಸ್ತಿದೆ ರೀ.
. ಇಲ್ಲಾರೀ ನಾವು ಹುಡುಗುರ್ನ ಕಳ್ಸಿನಿ ನಾನ್ ಅಂದ್ರ ಅಷ್ ಅಷ್ಟು ಕೇರ್ಲೆಸ್ ಮಾಡಲ್ಲಲ್ಲ ನಿಮ್ಗೆ ಗೊತ್ತದಲ್ರಿ ನನ್ ಕೆಲ್ಸದ ಬಗ್ಗೆ.
ನಾವ್ ಅರ್ಜಿ ಬರೀಬೋದಗಿತ್ ಅಲ್ರಿ ಅದಕ್ ಫೋನ್ ಹಚ್ಚಿವಲ್ರಿ ಮಾಡ್ತಾರಪ್ಪಾ. ಬರ್ತಾರ ಅದಕ್ ಇದಕ್ ಅಂತಾನೇ ಫೋನ್ ಹಚ್ಚಿವ್ರಿ ನಾವು ಇಲ್ಲಾಂದ್ರ ಹಚ್ತಿದ್ ಇಲ್ರಿ ನಿಮುಗ.
ಅದೇ ಅದೇ ನೀವು ಯಾವ್ ಸಣ್ಣ ಕೆಲಸ ಹೇಳಿದ್ರು ನವು ಬಂದ್ ಮಾಡಿಕೊಟ್ ಹೋಗಿನ್
ಹೋಗಿರ್ ಬುಡ್ರಿ . ಟಿ ಸಿ ಹೋದ್ರನ್ನು ಜಲ್ದ ತಂದ ಹಾಕಿರಿಲ್ಲನ ಕೈತುಲ್ಲ ಇಪತ್ನ್ಕ ಅವರ್ದಗ್ ತಂದ್ ಹಾಕ್ಬೇಕ್ರಿ ಅದ್ ಯಾಕಂದ್ರೆ ಏಕ್ಚೂಲಿ ರೋಲ್. ರೂಲ್ಸ್ ಅದಲ್ರಿ ಆದೇಶ ಓದಿಶಾದ್ ಸರ್ಕಾರ.
ಹ ಆದ್ರೆ ಆದ್ರನು ಒಂದ್ ಎರಡ್ ದಿನ ಆದ್ರೂನು ಒಂದಿನ ಆದ್ರು ನಡಿತದ ಆದ್ರೆ ಒಂದ್ ಎರಡ್ ದಿನ ಮ್ಯಾಗ್ ಆಯ್ತಲ್ಲ.
ಹ್ಮ ಅದಿಕೆ ಚೂರ್ ಇಲ್ಲ ಅಂದ್ರೆ ಹಚ್ಚುದಿಲ್ ನಿಮ್ಗ ಮೊನ್ನೆ ಇನ್ನು ಹಚ್ಚಿನಲ್ ಹೇಳಲ್ರಿ ಅವಗ್ ದಿವಸನೆ ಹೇಳರಿ ಬಿದಿದ್ ದಿವ್ಸನೇ ಮುಂಜಾಲೆ ಹಚ್ಚಿನ್ರಿ ಫನ್ ಇದೆ ಟೈಮ್ಗೆ ಹಚ್ಚೇನ್ರಿ. .
ಅದೇ ಅದೇ ಅದೇ ನಡೀತತ್ ತಗೋರಿ ನನ್ ಬೇಕಾದ್ರ ಆಯ್ತು ಹುಡುಗರ್ನಕಿ. ನಾನೇ ಬರ್ತಿನ್ ತಗೋರಿ ಹುಡಗುರ್ನೆಲ್ಲ ನಾಮ್ಕೆದ್ ಕುಂತ್ರೆ ಕೆಲಸಗಲ್ಲ.
ನಿನ್ನೆ ಪಾಪ ಅವ್ರಿಗೂ ಕೆಲಸ ಇರುತ್. ಅಥವಾ ನೀವು ಬಂದಷ್ಟ ನವ್ ಮಾಡಕೊಟ್ಟ ಹೋಗ್ಬಿಡ್ರಿ ಆಕಡೆ.
ಕೊಡ್ತ ನಿಮ್ಗ ಅದು ಏನಾದ ಎಲ್ಲಾ ಮಾಡಿ ಕ್ಲಿಯರ್ ಮಾಡ
ಹ್ ಹೌದ್ರೀ ಮತ್ತೆ
ಹ್ಮ್ ಹ್ಮ್ ಅದೇ ಮಾಡ್ಕೊ ಬರ್ತೇನ್ರೀ ಮತ್ತ ಅದು ಇಂದು ಅಂತ್ ಅವ್ರ ಯಾರು ಯಾರಪ್ಪ ಆವಾ ಹದ್ ಯಾರ ಹೆಸರು ನೆನ್ಪೋತ್ರಿ ನಾ ಬರ್ತನ್ ರೀ ಬಂದ ಫೋನ್ ಮಾಡ್ತನ್ ತೋರ್ ನಿಮ್ಗ
ಹಾ ಆಯ್ತ ಆಯ್ತು ಬ ಫೋನ್ ಹಚಿರಿ ನಾವು ಬರದ್ಕೇಸನಿಂದ್ ಮಾಡ್ಸ್ಬೇಕು ಸರ್
ಸರಿ ಸರಿ ಬರ್ತನ್ ಇರಿ ಬಂದ ಫೋನ್ ಹಚ್ ತಿನ್ ಅಲ್ಲೇ ರೀ ಯಕಡೆ ಹೋಗ್ಬೇಡ್ರಿ ಮತ್
ಹಾ ಸರಿ ತಾರ ಬರ್ರ
ಸರಿ ಸರಿ